ಹಲೋ
ಹಲೋ
ಹಾ ಏನ್ ಮಾಡತ್ತ
ಏನ ಇಲ್ ನೋಡಕ್ ಕುಂತಿದ್ದನ್ನ ಏನ್ ಮಾಡಕತಿ
ನಾನು ಕತಿದ್ದನ್ ನೋಡ
ಹ್ಮ್ ಆಯ್ತ್ು ನೋಡೋಣ ನಿಂದ ಆಯ್ತ
ಆಯ್ತ್ ನೋಡ ಊಟದ
ಹ್ಮ್ ಆರಾಮದ
ರಾಮನೂಡ ನೀನಾ
ನಾನು ಆರಾಮದೇ ನೋಡ
ಅಂತ ಹುಡ್ಗಿ ಏನ್ ಮಾಡಾಕತ್ತ
ಅತಡತ್ತಾ
ಹ್ಮ್ ಹ್ಮ್
ಮತ್ತ
ಅಂತ ಏನೇಲ್ ನಿಲ್ ನೋಡ್ುವ ನಿಮ ಕಡೆ
ನಿಿನ ಕಡೆ ಮಾಡಾದು
ಆಗಡೆ ಬಿತ್ತ ನಮ ಆಳ ಬಿಟ್ಟ ನೋೊಂಡ ನಮ್ ಕಡೆ ನಿಮ್ ಕಡೆ
ನಮ್ ಕಡೆ ಎಲ್ಲ ನಿನ್ ಬಿತ್ತವತ್ತಿಲ್ಲ
ಹಾ ಹಾ
ವಾತಾವರಣ ಆಗೇತ್ ಮಳಿದ ಖರೆ ಬಿದ್ದಿಲ್ಲಿನ ಹ್ಮ ಮತ್ತುತ್ತೆ
ಏನಲ್ ಏನೇನ್ ಮಾಡಾಕತಿ ಅದಾದ್ ನೋಡ ಎಲ್ಲಾರೂ
ಹ ಹಾ ಮತ್ತ ಎಲ್ ತಿರ್ಗಾಡಕದು ಹೋಗುದ ಏನ ಇಲ್ ನೋಡ ದಾರೆಲ್ಲಾರು ಹ
ಹ್ಮ್ ತಿರ್ಗಾಡಕ ಎಲ್ಲಿ ಹೋಗಿಲ್ನು ಹ್ಮ್ ಹ್ಮ್ ಹ್ಮ್
ನಾವು ಪ್ಲಾನ್ ಮಾಡಿದ್ದೇ ಹೊ ತಿರ್ಗಿ ಆಡಕ್ ಹೋಗೋುದು
ಹ್ಮ್ ಎಲ್ಲಂಟೇರಿ
ಇವತ್ತ ಮಾಡ್ದು ಇವತ್ತ ಯಾಕೋ ಮಳಿ ವಾತಾವರ್ರಣ ಆಗ ಎತಿ ಬ್ಯಾಡ ಅನಂದ್ಲ ನಾ ಹೋಗೋದು
ಹಾ ಹಾ ಹಾ
ಹ್ಮ್ ಜರ ಹೋ ಪ್ಲೇಸ್ ಅದು ನೋಡ್ಕೊಂಡ್ ಬರ್ಬೇಕಂತ
ಹ್ಮ್ ಬರಿ ಬರ್ಲ್ಲ
ಇವತ್ತು ಜನ ಊರಾಗ ಊರಾಗ ಹೋಗ್ಬೇಕಂತೇತಿ ವಿಚಾರ
ಹಾ
ಪಊರಾಗಿ ಹೋಗೋದ
ಹಾ ಹಾ ಬರ ಬರಿ ಹೋಗ್ ಬರ
ಹ್ಞೂ ನೀವ ನೀವ ಎಲ್ಲಿ ಪ್ಲ್ಯಾನ್ ಆಕಿಲ್ಲ
ಪ್ಲಾನ್ ಹಾಕಿಲ್ ನೋಡ ಎಲ್ಲಿ ಹೋಗಿಲ್ ನೋ ಇರ್ಲಿಲ್ಲ
ಸಂಡೆ ಐತೆ ಅವ ತವ ಬರ್ಬೇಕಿಿಲ್ಲ
ಎಲ್ಲಿ ಹೋಗ್ತಿೀವಿ ಮಳಿ ಒಂದ ಹತ್ತೈತ್ಲ ಮಳಿ ಸಂಬಧ ಇಲ್ಲ ವಗಕ್ ಬರಲ ಹ್ಮ್
ಮತ್ತುತ್ತ
ಏನಲ್ ನೋಡ ಏನಿಲ್ಲ
ಏನ್ ಅಷ್ಟ ಊಟಕ್ಕೆ ಏನ್ ಮಾಡಿದರಿ ಇವತ್
ಊಟ್ಕ ನಾಷ್ಟಕ್ಕ ಮಾಡಿದ್ವಿ ಬೆಳಿಗ್ ಬಯಾನ ಊಟ ಮಾಡಿಲ್ಲ ಬೆಳಿಗ್ಗೆನ ಪಾವ್ ಭಜಿ ಮಾಡಿದ್ದುನ
ಹಾ
ನಾ ಊಟ ಏನ್ ಮಾಡಿರ್ಲಿನ
ಹ್ಮ್ ಹ್ಮ್
ಅಂದ್ರೆ ಲೇಟ್ ಮಾಡಿ ನಾಷ್ಟ ಮಾಡಿದಿನ ಆತರ ಸಂಬಂಧ ನ್ ಇದ್ ಮಾಡ್ಲಿಲ್ಲ ಊಟ ಮಾಡ್ಲಿಲ್ಲ.
ಹ್ಮ್ ಹ್ಮ್.
ಏನ್ ಅಲ್ಲ ನಿಮ್ ಕಡೆ.
ನಮ್ ಕಡೆ ಇನ್ನ ಏನು ಆ. ನಿಮ್ ಪತಿ ದೇವ್ರ ಹೆಂಗ್ದಾರ ಹಂಗಾರಿ.
ಅದಾರ್ ಚಲೋ ಅದಾರ್.
ಹ್ಮ.
ಆರಾಮ ದಾರು.
ಹ್ಮ್ ಅದು ಹೊಟ್ಟಿ ನೋವ ಎಲ್ಲಾ ಕಮ್ಮಿ ಐತು.
ಹ್ಮ್ ಕಮ್ಮಿ ಆಯ್ತ್ ಈಗ ಒಂದ್ ಸ್ವಲ್ಪ ಐತಿ.
ಹ್ಮ.
ಮೊನ್ನೆ ಒಂದ ಸ್ವಲ್ಪ ನೊಸತ ಅನಾತಿರು. ನೈಟ್ ದವಾಖಾನಿಗ ಹೋಗಿ ಬಂದು.
ಹ್ಮ್ಮ್.
ದವಾಖಾನಿಗ ಹೋಗಿ ಬಂದ್. ಏನ್ ಕೇಳುತ್ತಿ ಬೆಳಗ್ಗೆ ಏನು ಇರುದಿಲ್ ನೈಟ್ ಸ್ಟಾರ್ಟ್ ಆತಂದ್ರ ನೈಟ್ ವಟ್ಟ ಎಲ್ಲಾ ಬಂದಿರ್ತವು ಅವಾಗ ಚಾ ಸ್ಟಾರ್ಟ್ ಆತೈತ್ ಹೊಟ್ಯಾಗ ನುಸೂದ.
ಹ್ಮ್ ಏನದ ನೋಡ್ರೆ ಬರು ಬರ್ಬೇಕಾಗಿತ್ತು ಏನ್ ನೋ.
ಏನ್ ಎಲ್ಲಾ ಕಡೆ ಕೇಳ್ರು ಇಲ್ಲಿ ಏನ್ ನಾರ್ಮಲ್ ನಾರ್ಮಲ್ ಸ್ಕ್ಯಾನಿಂಗ್. ಹಿಂಗ ಮಾಡ್ಸಿದು.
ಹ್ಮ ಮತ್ತ ಎತರ್ ಸಂಬಂಧ ಹ್ಮ್. ಮತ್ತ ಎತರ್ ಸಂಬಂಧ ಆಗ್ತೈತಿ ಕರೆ ಅದ.
ಯಾಂಬಲ್ ಎತರ ಸಂಬಂಧ ಅಗಾತೈತಿ. ಹೊರಗಿಂದ ಅಂದ್ರು ಹೊರಗಿಂದು ಔಷಧ್ ಕೊಟ್ಟ ನೋಡ್ಧು.
ಹ್ಮ್.
ಏನ್ ಇನ್ನೊಮ್ಮೆ ಔಷಧಿ ತಗೋ ಅಂದರು ನೋಡ್ಬೇಕ.
ಕರಿ ಇನ್ನೊಮ್ಮ ತಗೊಂದ್ ಅದ ಕಮ್ಮಿ ಆಗ್ಬೇಕಲ. ಈ ಇದ ಒಂದ್ ತಗೊಂಡವ ಕರೆ ಕಮ್ಮಿ ಇಲ್ಲ.
ಯಾವಲೆ ಈಗ ಬಾಳ ಇದನ್ನ ಆಗೈತ್ಯಾತ ಅದ. ನೋಡ್ಬೇಕ ಏನ್ ಆಕೇತಿ ಇನ್ನಮ್ ತಗೊಂತ ಹೇಳ್ಯಾರ.
ಹ.
ನೋಡ್ಬೇಕಿತ್ತ ತಗೊಂಡಾಗ ಏನ ಆಕೆತೋ ಕಡಿಮೆ ಆಕೆತೊ ಇಲ್ಲೋ. ಇಲ್ಲಾದ್ರ ಅದ್ ಪಿತ್ ಕೋಶ ಇರ್ತೇತ್ಲ ಅದನ ತೆಗಿನು ಅನ್ನತಾರ್ ಇವರ.
ಹ್ಮ್ ಹ್ಮ್ ಹ್ಮ್ ಮತ್ತ. ಆತ ತಗದ ಮೇಲೆ ಸುಮ್ಮ ಆತ್ರರದ ಏನ್ ತ್ರಾಸ್ ಇಲ್ಲ ಅಂದ್ರ ಮತ್ತ ಅದ ಅದಕ್ಯಾಕ್.
ಇಲ್ಲ ಪತ್ತಕೋಶ ಪಿತ್ ಕೋಶ ಆಸಿಡಿಟಿನ ಹೆಚ್ಚ ಅಗಾತೈತಿ. ಅವರಿಗಿ ಅದಕ್ಕ. ಪಿತಕೋಶ ತಗೀನು ಅನ್ನತಾರ ಇವರ ನೋಡ್ಬೇಕ ಇನ್ನತ್ ಏನ್ಂತಾರು.
ಹ್ಮ್ ಹ್ಮ್.
ಏನ್ವಾ ಭರಿ ದವಾಖಾನಿ ದವಾಖಾನಿ ನ ಹತ್ತೈತಿ.
ಹ್ಮ್ ಮಾಡುದ ವಟ್ಟ. ಎಲ್ಲಾ ಕಡಿನ ಹಂಗ ಆಗದೈತಿ ಎಲ್ಲಾರಗು ಹಂಗ ಆಗದೈತಿ ಏನ್ ಮಾಡುದ ಹೇಳ್.
ಹಂಗ ಬಿಡ್ ಬಾಯಿ ಎತ್ತ ಧ್ಯಾನ್.
ದೇವ್ರು ಕೊಟ್ ಕೋಟ ಬಿ ಚೋಲೋ ಕೊಡಂಗಿಲ್ಲ ಒಮ್ಮಿ ಕೈ ಇದ್ ಬಿ ಕೊಡಂಗಿಲ್ಲ.
ಹ್ಮ್ ಹು.
ಏನ ವಾ.
ತ್ತ
ಎಂತ ಎಲ್ಲಾ ಆರಾಮನಾರ ನೋಡ ಹ
ಆ
ಹೇಳ ಏನೇನ್ ಮಾಡಕತ್ತೀರಿ ಮತ್ತ
ಏನ್ಲ್ವಾ ಏನ್ ಮಾಡುನು ಹುಡ್ಗಿ ಸ್ಕೂಲ್ಗೆ ಹಕ್ಬೇಕ ಅನ್ನತ್ತೀವಿ ಹಕ್ಕೋದೇನ್ ಆಗವತ್ತುು ಇನ ಸಣ್ಣಕ್ಕಿದಾಗ ಅನತ್ತಾರ ಒಬ್ಬೊಬ್ರ
ಹ್ಮ್ ಬ್ಯಾಡ ಅನ್ನಕತ್ತಾರೆ ಸಣ್ಣಕದವ್ರು ಬ್ಯಾಡನ್ನಕತ್ತಾರೆ ಈಗ ಬೇಡ ಹ್ಮ್
ಆಯ್ತಾ ನೋಡುನು ಮತ್ತ ಅಂದಿದ್ದೇವಿ ಏಲ್ಲ ಬಾಲ್ ಅಡಿಗ್ರ ಕಲ್ಸೋದ
ಹ್ಮ್ ಆಗ್ತಿದಲ
ಪರಿಸರಾ ಏನಾರ ಕಲಿ ತಾಳುವು
ಹ್ಮ್ ಹ್ಮ್
ಹ್ಮ ಹ್ಮ
ಏನ್ಯತಲ್ಲ ಏನಿಲ್ಲ ನೀವ್ ಇತದೆವು ಮನ್ಯಾಗ
ಹಾ
ಏನು ಉಂಡೋದ ಕೆಲ್ಸ ಮಾಡದ ತಿನ್ನೋದ ಮನ್ಕೋದ ಅಷ್ಟಾಗಿ
ಹ್ಮ್ ಹ್ಮ್
ಏನ್ ಬೇರೆ ಕೆಲ್ಸಿಲ್ಲ ಏನಿಲ್ಲ
ಏನು ಕೆಲಸ ಮಾಡ್ರಿ ಇವತ್ತು
ಹ್ಮ್
ಏನ್ ಕೆಲ್ಸ ಮಾಡಿದ್ವಿ ಏನ್
ಏನೇನ್ ಕೆಲ್ಸ ಮಾಡ ಅಂದ್ರ ಎಲ್ಲಾ ಅಂದ್ರೆ ಬೇರೆ ಏನ್ಕೆ ಮಾಡುಣ ಅಂದ್ರ ಒಟ್ಟ ಏನು ಕಳಸುವರ ಮಿನಗೆ ನ ಮಾಡ
ಹ್ಮ್ ನಮ್ದು ಹಂಗಗೇತ್ ನೋಡ ಏನಾದಾರ ಕೆಲ್ಸ ಮಾಡುನು ಅಂತಂದ್ರ ಸಾಕು ಡಿ ಇಲ್ಲ ನಾವ ಏನ್ ಕೇಳ್ತ ಅ ಕೊಡಕೂ ರೆಡಿ ಇಲ್ಲ
ಹಾ ಏನ್ ಮಾಡ್ತಿ ಹಿಂಗ ಮಾಡಕ್ ಹತ್ತಾರ ಮನ್ಯನ್ ಅವರು
ಹ
ಏನಾರ ಕೇಳದಲ್ ಏನೇಾರ ಮಾಡದದ್ರ ಬ್ಯಾಡ ಸುಮ್ ಮತ್ ಹತ್ರದ ಸುಮ್ ಕುಂಡದ್ ಆಗತ್ತ ಟ್ ಇಲ್ಲ ಅವ್ರ ಕಡೆ ಭ ಇಲ್ಲ ಸುಂಬಕೊಂಡೋದಾಗತ್ ಕಖರೆ ಸುಂಕ ಕುಣಂದ್ಲಿ ಮತ್ ಅವರು ಜಾಸ್ತಿಿನ ಮಾಡ ಏನ್ ನೋಡ್ದ
ಹ್ಮ
ನಾವ ಹೀಗೇನೆ ಏನಾರು ನೋಡ್ಬೇಕಾಗಿ ಸುಮಕೂತ್ರೆ ಈಗ ನಡ್ಯಂಗಿಲ್ಲ ಹ್ಮ್ ಎನದ ನೋಡ
ಕೆಲ್ಸವರ್ಗ ನೋಡಬೇಕು ಜೀವನ ನಡಗಿಲ್ಲ ರೊಕ್ಕಲ್ದ ಏನು ಇಲ್ಲ ನೋಡಿ ನೇನ್ ರೊಕ್ಕ
ಹ್ಮ
ರೊಕ್ಕ ರೊಕ್ಕ ರಕ್ಕ
ಮತ್ತೆ ಏನು ಭ ಆದ್ರೂ ಭೀ ಹೊಟ್ರಪ್ಪಾನ ಏನ್ಗ ಏನಿಲ್ಲ ಬರ ರಕ್ಕ ಬರ ರಕ್ಕ
ಹೌದು
ನೀನ್ ಯಾರಾರ ಹೆಂಗ ಏನಾರ ಅಂದಾರ ರೊಕ್ಕಾನೇ ಕೊಡ್ಬೇಕು ರೊಕ್ಕಾನ ಆಯ್ತು ತಗೋಬೇಕು.
ಏನ ಏ ಮನುಷ್ಯರ್ ಕಿತ ಈಗ ಹೇ ಹೆಚ್ಚ ರೊಕ್ಕನ. ರೊಕ್ಕಿದ್ರರಣ ಮನಷ್ಯರೀಗ ಕಿಮ್ಮತ್ತ ಈಗ. ಇಲ್ಲದ್ರ ಮನುಷ್ಯ ನಾಯಿ ಕಿತ ಅಕಡೆ. ಹ್ಮ್.
ಕಾಲನ ಹಂಗ ಬಂದೈತ್ ಮತ್ ಏನ್ ಮಾಡುದು.
ಹ್ಮ್. ಮತ್ತ ಏನೇನ.
ಏನಿಲ್ಲ ನೋಡ. ನಮ್ಮನಿ ಮಾಲಕ್ ಒಂದ್ ಬಂದಾನು ಇವತ್ತ ಮನ್ನಿ ಬಂದಾರು. ಹ್ಮ್.
ಏನ ಅನಾತಿರು.
ಏನ ಇಲ್ಲ ಏನಂತಾರ ಇವತ್ತ ಹೋಗಾರದಾರ. ತ್ತಾರ ಮತ್ ಹೊಳ್ಳಿ.
ಹ್ಮ್.
ಇವತ್ತಲ್ಲದ್ರೆ ನಾಳೆ ಬೆಳಿಗ್ಗೆ ಹೋಗ್ತಾರತ.
ಹ್ಮ್ ಹ್ಮ್.
ಏನಂತಾರ. ಹೇಳಲಾ ಏನೇನ್ ಮಾಡಾಕತ್ರಿ ಮತ್ತ.
ಏನ್ ಇಲ್
ಮತ್ತೆಲ್ಲಿ ಮತ್ತ. ಮತ್ತೆಲ್ಲೆಲ್ಲಿ ಬ್ಯಾರೆ ಕಡೆ ಪ್ಲಾನ್ ಮಾಡಿರಿ.
ಎಲ್ಲಿ ಇಲ್
ಅದ ಇತರದ ಗೋವಾಗ ಹೋಗೋದಿತ್ಲ ಅಲ್ಲ. ಗೋವಾಕ್ ಹೋಗೋದಿತ್ಲ ಅದೇನ್ ಮಾಡ್ರಿ.
ಹ್ಮ್ ಎಲ್ಲಿದ.
ದವಾಖಾನಿನ ಹಾತ್ತೈತಿ ಮತ್ತ್ ಗೋವಾಗ ಹೋಗ. ಸುಮ್ಮ. ಹೊರಗ್ ಬಂದೇನೆ ಅಣಂತ ಜರ ಹೋಗ್ ಬರುದಂತ ಆಶೆ
ಹಾ ಹಾ.
ಇಲ್ಲಂದ್ರೆ ಎಲ್ಲಿ ಗೋವಾ ಇಲ್ಲ ಅನಿಲ್ಲ ಮನೆ ಬಿಟ್ಟ ಬಿಟ್ರ ಎಲ್ಲಿದ ಯಾನ ಇಲ್ಲ ಮನಿ ಕೆಲಸ. ನಮ್ಮದ ಮಲ ಮಲ್ಕೊಳದ ತಿನ್ನೋದ. ಅವ ನಾಕ್ ನಾಕ್ ಗ್ವಾಡಿ ಬಿಟ್ರಿ ಏನು ಇ ಇಲ್ಲ.
ಹಹಹಃ. ಅದ ಮನ್ನಿ ಅಂದಿಲಾ ಗೋವಾಕ್ ಹೋಗೋದ ಇತ್ತ್ ಅತ ಅದಕ್ ಹೇಳಿಣ್ವಾ. ಏನ ಆತು ಅದರ ಪ್ಲಾನ್ ಅದಲಾ ಮನ್ನಿ ಅಂದ್ರಲ್ಲ ಗೋವಾಕ್ ಹೋಗುದಿತ್
ಅಂದಿರ್ ಬಿಡದ ಅದ ಅಂದಿರು ಕರೆ ಏನ್ ದವಾಖನಿ ಹತ್ತಿ ತ್ತಿ ರೊಕ್ಕು ಇಲ್ಲಾ. ಹೋಗಾಕರೆ ರೊಕ್ಕ ಬ್ಯಾಡ ಪೆಟ್ರೋಲ್.
ಹ್ಮ್.
ಮತ್ತ. ನಮ ಮನಿತಾಕ ಒಂದ್ ಗಿಡಗಳ ಒಂದ್ ಕಡಿಯಕತ್ತರು ಅದೇನ್ ಸೌಂಡ್ ವಟ್ಟ್.
ಹ್ಮ ಗಿಡಾ ಕಡಿತಿರ್ಬೇಕ. ಏನು ಈಗ ಮಳೆಗಲ್ ಸ್ಟಾರ್ಟ ಆತು ಗಿಡಂದ
ಹ್ಮ ಕಡ್ದನ ಹ್ಮ ಬರ್ತಾವ ಹ್ಮ್ ನಮ್ಮಲ್ಲಿಗದ ಅವು ಇಡ್ಗ ಮಾಡಬೇಕತಿ
ಹ್ಮ್
ನಮ್ಮಲ್ಲಿ ಜರಾ ಬಿ ಬಿಸಿಲ್ ಬುದಲ್
ಹಾ
ಕರ್ರಗ ಆಗೈತೆಲ್ಲ
ಹ್ಮ್ ಹ್ಮ್ ನಮ್ಮಲ್ಲಿ ಒಂದ್ ಸ್ವಲ್ಪ ಹಂಗ ಆಗೇತಿ
ಹ್ಮ್ ಅಂತ ಹೇಳ ಏನನ್ರಿ ಮತ್ತ ಆಯ್ತ್ ಹೇಳಂಗರಿೀ ಇಡು